ಯಳ ಯನ್
ಅಲೋ
ಹ್ಮ್
ಎಂಡ ಟ್ವಲ್ಸ ಲವ್ ಮಾಡ್ಯಾರ ಅಂತ
ಹ್ಮ್
ಇವ ಬಂಗ ಮಾತಾಡತಾರ ಎ ಗಡದ ಮಕ್ಕಳು ಎಲ್ಲಾ ಆಟೋ ಸುತ್ತ ಏರ್ಸಸ ಮಾತಾಡಾತಾರೆ ಪೊಲೀಸರು ಬಂದಾಗ ಪೊಲೀಸ್ವ
ಹೆಲ್ಮೆಟ್ ಹೆಲ್ಮೆಟ್ ಆ ಲವ್ ಅರ್ಸ್ತಾನೆ ನೀನು ಮದ್ವೆ ಆಗಿದ್ದ ಅತಾನೆ ಏನಪ್ಪ ಅತಿದ್ಯಾ ಎ ಮಾತಾಡುವ ಸ್ವಲ್ಪ ಹಕತಾರ
ಹ್ಮ್
ಎಲ್ಲ ಸ ನಾನ್ ಮದ್ವೆ ಆಗಿದ್ದೀನಿ ಮದುವೆ ಆಗಿ ಎಂಟುವ ಎಂಟ್ ವರ್ಷ ಲವ ಮಾಡಳಿ ಮಜ ಆ ನಿ ಎಷ್ಟ್ ಕಷ್ಟ ಪಟ್ರಿ ಆಗಿದ್ದೀನಿ ಗೊತ್ತಾ ನಿನ್ ಕಷ್ಟತ್ ನಾ ಏನ್ ಮಾಡ್ಲು
ಇನ್ ಯಾವಂತಿದ್ರೆ ಹೆಲ್ಮೆಟ್ ಯಗ ಹಕಂತ ಯಾಕಂತ ಯ ಚಂತ ಇವತ್ತಿಯ ಹ ಎಲ್ಲ ಸ ಒಂದ್ ಸ್ವಲ್ಪ ಪರ್ಸನ ಪಾರ್ಲ್ಲ ಇದ್ರೆ ಗಂಡ ಮಧ್ಯೆ ಮಧ್ಯೆ ಪರ್ಸನಲ್ ಅಂತ ಏನಿರ್ತಾವ್ರೀ ಮಾತಾಡ್ಬೋದಲ್ಲ ಈಗ ಆಟೋದಕ ಒಂದ ಇಬ್ರೇ ಮಾತಾಡ್ತಿದೀ ಹೆಲ್ಮೆಟ್ ಹಾಕ್ ಮಾತಾಡ್ಬ ಹಾ
ಹೌದು ಸ ಸ್ವಲ್ಪ ಹಂಗೆ ಬತ ನಡ ಅಯ್ಯೋ ಅಂತಏನ್ ಪರ್ಸನಲ್ಲಪ್ಪಾರ್ ಮಾಡ್ತತ ನಿ ಅಇಲ್ಲ ಇಲ್ಲ ಇ ಏ ನಿಂದ ಯಾವರು ನಿ ಯಾವ್ಯಾರ ಡು
ಸ ಹ ನಂದ ಅರ್ಕಿದೆ ಅಂತಜೆ ಹೌದಾ ಅಂತಂದ್ರೆ ಕಪ್ಪ ವಾದನ ಚರ ಆಟ ಅದು
ಧಾರಣ ಎಳನ್ ಪಕ್ಕಲ್ಲ
ಕಳ ಇ ಕಳ ನ ಬಾರ ನ ತು ದೋರ ನಳಿಯ ನ
ತಾ ತಾಲೂಕ ಕೆಲಕ್ ತಾಲೂಕ್ ಜಿಲ್ಲೆಗ ಹಯ್ತಲ್ರ ನಮಗ ಅಂತ ಅನ್ಬಕ್ನ
ಬೆಂಗ್ಳೂರು ಸೈಡ್ ಆದ ದೋನಳಿ ಅಂತನದೆಲ್ಲಾನ ಹಾಕ
ಹ್ಮ್ ಹ್ಮ್
ಎಲ್ಲಸಾವಲನ ಪೂಲ್
ತ್ತೆ
ಯ ಪಾಯತು
ಎಾದರ್ಪಾರಟೆ
ಹಾ ಚಲೋ ನಾ ಬೆಂಗ್ಳೂರಿಗೆ ಬಂದ ಏನ ಮುಂಜರೆ ಮುಟ್ಟಿಂದೆಬ್ ಬಸ್ ಮ
ನನಗೇನ್ ಹೇಳತ್ತೆ
ಆ ಹಾ
ನನಗೆ ನಡತ್ತೆ
ನಿನ್ನೆನೆ ಏಳ್ನೆಲ್ಲ ನವ ಮುತ ಚಡೋಕ ಹ
ಹೇಳಳಲ್ಲ ಹೇಳಳಲ್ಲ
ಹಲೋ
ಹಾ
ಬೆಂಗಳೂರು ಮುಟ್ಟೆ ನ ಅಚ್ಚು ಬಿಡಕನನ ಈ ಕೊಡಸ್ತೇ ಇಲ್ಲ ಅಂತ ಹಚ್ಚಿ ಹಡಕ್ನೇನ ಆಯ್ತ್ ಮತ್ತೆ ಹೊಳ್ಳಿಬಾರ್ದ ನಿಂದಂತ ತಂದ
ಕೊಡಸ ತರಲ ಕಡಸೋಡ
ವಸ್ತಣಿ ಈಗೆ ಬರ್ಲೋಗೆ
ಎದುರ್ ಪಾರಟನ ಕತ್ ನಾಳ
ಸದ ಪಲ್ಟಿ
ಯಾಪ್ಪ ಅಂದ
ಹ
ಆಪ್ ಆಪ್
ಮ ರೊಕ್ಕ ಬರ್ಲಿ ಅಣ್ಣ ರೊಕ್ಕ ಬಂದಾಗ ನಾನೇ ಆಗ್ತ ಅಂತೇಳ
ನೂರು ರೂಪಾಯಿ ಹಾಕಿ ಎರಡ್ನೂರ ಹಾಕ ಎರನೂರು ರೂಪಾಯಕ
ಅಷ್ಟ ನ ಏನ ರಕ್ಕನೇ ಬಂದ ತಣಿ ಒಂಬತ್ ಸಲ ಮಾತಾಡಿದ್ರ ತೊಂಬತ್ತ್ತ ಎರಡು ರೂಪಾಯಿ ಅಷ್ಟೇ ಹವತ
ಮಾತಾಡ್ಬೇಕಪ್ಪಾ ಭುವನೇಶ್ವರಂಗ
ಮತ್ತತ್ ನೀ ಅರಿಸಿ ಮಾತಾಡ್ಬೇಡ ಮಾತಾಡ್ಬಾರಡ ಅಷ್ಟೇ ಆಡತನಂತಂತ ಹೇಳಿದಿ
ಗತ್ತ ಇತಲ್ಲಿಗ
ಹತ್ತ ಇತ್ ಮಚ
ಆಯ್ತ್ು ಮಾತಾಡಮ್ಮೇನಾಯ ಮಾತಾಡಮ್ಮ
ಆಾ
ಮಾತಾಡಮ್ಮ ಅವಾಗ
ಹಾ ಹ
ಊಟ ಮಾಡಿದ್ದಲ್ಲ
ಅಲ್ಲತ್ತಗೋ ಪಪ್ಪ
ಏನೇನ್ ತಿಂದ್ರ
ಪಾಪ್ಕಾರ್ನ್ ಮಾಡಿದೀವಿ ಪಾಪ್ಕಾರ್ನ್
ಆ ಜಂಕ್ಫುಡ್ತ ವಾರದ
ಸಂಜಿಿಕ
ಪ್ರೋಟೀನ್ ತಿನ್ಬೇಕ ಪ್ರೋಟೀನ್
ಿ ಮತ್ತೆ ಚಿಕನ್ ಹೋಗ
ಹ್ಮ ಪ್ರೋಟೀನ್ ಚ ನ ಪ್ರಟನ್ ಪ್ರ ತನವಾ
ಹಗಾರೀ ಹಂಗ್ ಓಡ ಆಡ್ತರ್ಲ ಮಲೆ
ಹೊಲಕ್ಕ ಹೋಗಿದ್ಯಲ್ಲ
ಆ
ಹೊಲಕ್ಕ ಹೋಗಿದ್ದೆ ಅಲ್ಲ ಪಾ ಅಂದೆ
ಪ್ಚ್ ಎಲ್ಲಿ ಹೊಲಕ್ಕ ಅಲ್ಲೇ ಬೆಗುರಾಗ ಇದ್ನಿ
ಹ್ಹ ಮಾತಾಡ್ಲೆ ನಿಮ್ಮಯಿ
ಆ ಕಿಯ್
ಸುಮ್ಮ್ ಮಾತಾಡ
ಏನ್ ಬೆಂಗ್ಳೂರ್ಗನಿದ್ದಿ ಬೆಂಗ್ಳೂರಾಗ ಮಾತಾಡು
ಏ ಹಂಗಾರಕ್ಕಾಬರೋನ ಲೆ ನಿಮ್ಮ ನಿಂಬಾಯಿ
ಯಾರಂದ್ರ
ಎ ಸುಮ್ಮ್ ಮಾತಾಡ ನಾ ಹೆಂಗ್ ಮಾತಾಡತೇನಿ ಹಂಗ
ಯಾರ ಅಂದ್ರು ರೊಕ್ಕ ಬರ್ಲಂತ
ಇ ಯ್ಯಪ್ ಮೊದ್ಲೇ ಹೇಳದಲ್ಲೇ ಲೆ
ಏನಂತ
ನಾ ಇರ್ತಿದ್ಯಾ ಬೈ ಏನಂತೆಳ ವೈ ಬಂದ್ ಇತ್ತನ ಏನೇನ್ ಮಾತಾಡ್ಬೇಕಂತೆಳ್ ಅಲ್ಲಿ ತೋರ್ಸದಲ್
ಹೋ ಬೆಂಗ್ಳೋರ್ ಬನ್ನಿ
ಹು ಹು ಒದ್
ಕಿ ಕಿ ಹು ಕಬಡ್ಡಿ ಆಡಾತೆನಿ ತಡಿ ಕುಸ್ತಿ ಅಡತಿದೇನಿ
ಹು ಟಕ್ ಪ್ರವಾಸ ಹೋಯಿದಿ ಅಲ್ಲ ಪ್ರವಾಸ
ಹೊಯ್ ಹೋಗಿಬಂದ ಲಿಗ
ಏನ್ ತೊಂದೆ ಎರಡು
ಆ
ಏನ್ ತೊಂಡ ಹೋಗಿರಿ
ಐದನೂರಾ ಐವತ್ತೊಂದೈತಿ.
ಹು ಹು ನಂದ ಹೆಚ್ಚಿದ್ನ
ಆಅ
ಮಂಜ ಮಂಜ ಹಚ್ಚಿದ
ಇಲ್ಲ ಹವ ಯಾಕ್ ಹಚ್ಚತಾನ ನಾನ್ ಏನು ಇರ್ಲಾಗ ಪೋನ್ ಅಷ್ಟೇ ಬಿುಡತ್ ನಾನು ಇನ್ನೊಂದಸಲಾ ಮಾತಾಡು ಅ ಪೋ
ಎದಕ್ಕ
ಅಷ್ಟೇ ಡಮ್
ಮಾತಾಡನಲ್ಲೇ ಮಾತಾಡಾಮ ಎಷ್ಟಡಂ ಬೇಡಾ
ತಂದ ಆದ್ರ ಮಾತಾಡವಾ ನನ್ನ ಆದ್ರ ಕೇಳವನು
ಹ್ಹ್ಹ್ಯೂ ಹ್ಹುಯೂ
ಆ
ಇಲ್ಲಾ ನಿನ್ನನ್ ಮಾತಾಡಲ್ಲೇ
ಹೆಂಗಲೆ ನಿನ್ ಮನುಷಿಕರ ಹೆಂಗ ಬರತಲ್ಲ ನಿಮ್ಮ ಐ
ಏ ನಂಗ ಗೊತ್ತಿಲ್ಲ ಸತ್ಯ ಈಗ್ ಗೊತ್ತಾಯಿತ್ ನಂಗ
ಹೆಂಗ್ ಗೋತ ಇದೆ
ೇ ನನಗನ್ ಕಮಿಷನ್ ಬರ್ತದ ಮಾತಾಡಿದ್ರ ಅದಕ್ಕೆ ಇದನ್ನ ಸುಳ್ಳಾಡತನಾ ನಾನು ಬರ್ತವಂತ ನಾ ಮಾಡಿದ್ದ ನನಗೇನ್ ಏನ್ ಬಂದಿಲ್ಲ ಅಂತೆನ್ ತೆಕುಂ
ಒಂದ್ ಸ್ವಲ್ಪನು ಬಂದಿಲ್ಲ
ಬಂದೇ ಇಲ್ಲ ನಾಳೆ ಬರ್ತದ ತಾಳೆ ನಂದ ಇನ್ನೊಂದ ಅಕೌಂಟ್ ಓಪನ್ ಮಾಡ್ತನ ತಾಳು
ಎಷ್ಟು ಮಾಡ್ಸಲೆ ಎಷ್ಟು ರೊಕ್ಕಾ ತಕೊಂತೀ ನೋಡ್
ಎ ಇಲ್ಲೇ ಆಪ್ ಡಿಲೀಟ್ ಮಾಡೆನಾ
ಯಾದ
ಆಪ್ ಡಿಲೀಟ್ ಮಾಡಿ ಮತ್ತೆ ಇನ್ಸ್ಟಾಲ್ ಮಾಡಿಿಕ
ಹ ಹ ಸೂರಾ ಎಷ್ಟು ರೊಕ್ಕಲೆ ನೀ್ ಮ ಮಗನೇ ಡಬಲ್ ಡಬಲ್ ಮಾಡ್ಬೇಕನನೇನ ಎಲ್ಲಾ
ಇಲ್ಲೇ ಆಯ ಅದ ಓಟಿ ಇಲ್ಲ ಅದೇ ಒಕಂಟಿನ ಯೂಪೈಡ್ ಹಾಕಿಲ್ಲ
ಅಯ್ ಮೊದ್ಲಿಿಂದಾವ್ದ ಅಲ್ಲ ಇನ್ನೊಂದು್ ಮತ್ತತ್ ಡಿಸಿಟ್ ಮಾಡಿದೆಲ್ಲ ನಂಬರ್ ಇನ್ನೊಂದ ನಂಬರ್ಡ್ ದಡ್ ನಂಬರ್ ಸಿಮ್ ಈ ಎಡ್ ಎರಡ್ ಸಿಮ್ ಮೈಂಟೈನ್ ಮಾಡಕಕ್ ಆಯ್ತ್ ನೋಡ್
ಇಲ್ಲಲ್ಲ ಅಡ ಸಿಮ್ಮ ಇಲ್ಲ ಬ ಒಂದ ಸಿಮಮ್ಮ ಅದ
ನೋಡ್ರಿೀ ಚಾರ್ ಹಾಕಬೋದ ಮೂರ್ ತಿಂಗಳ ಹಾಕಂಬ ಬಿಡ ಸುದ
ನೀನ್ ಯಾಕ್ ಮಗನೇ ಅ ಯಾರ ಹ್ದ ನೀ ಯಾಕ
ಹಾ ಲೇ ರಕ್ಕಾರ ಸಾವಿರ ರೂಪಾಯಿ
ಆತ್ಯತರ
ಹಾ
ಆ ಅಲ್ಪ ಅಜ
ನೀ ಆಗ್ತಾಾರ ಸಾವಿರ ರೂಪಾಯಿ ಏಳ್ು
ರಕ್ಕಿಂದ
ಹಾ ಬಲ ಆವೆನ ರೊಕ್
ಹೀರ್ತ
ಸೂಡೆ ಮಗ ಹದು ಸೂಡೆ ಕೊ ಏನ್ ಹತ್ತ ಹತ್ ಸಾವಿರ ತ ಇದ್ದನಿ ದಿನಕ್ಕೆ ಇವತ್ತು ಬಂದಿಲ್ಲ ಹೆಂಗ ಕೇಳ್ತಾರ ಮಲ್ಲಯನೇನ
ಹಾ
ನ ಕೆಲ್ಸ ಎಂತಲ್ಲ ಅಂತ ಹೋಗೋದ ಗೋಯ್ತಿಲ್ಲ ನನಗ ದುಡ
ಮತ್ತಲ ಯಾವ ಬತಿ
ಅಲ್ಲ
ಯಾವಗಟ್ಲ
ಸರ ಲವರ್ಸ್ ಯಾನ ತಿರುಿಡಿದೆ ಅವ್ರಿಗೆ ಯಕಾನ ತಿರುಗಿದೆ ಮಾಡ್ತಾರ ಎಮ ಕಳಲ್ಲ ರ್ಯಾಲಿ ಒಡದೆ ಸ್ಕೂರ್ಲ್ಲ ಅಕ್ಕಡೆ ಮುಂಜಿನಗಾರ ಎಂಟ ಚನತಾರ
ಹ
ಆಯ್ತ್ಪಾ ಒಂದ್ ತಿಂಗಳದ ಡಿ ಇನ್ೊಂದ್ ತಿಂಗ್ಳ ಆಾಕತಿ ಅಂತ ಹೆಂಗದಾಯ
ಅಲೋ
ಹ್ಮ್
ಆ
ಆಗ್ತ ಹೆಂಗ ಮತ್ ನಾಳೆ ಕಲಸ ಆತ
ಉ್ಣಪ್ಪಾ
ಹ್ಮ್
ಆಯ್ಕಮ್ಮ ಚಂಟ ಅಷ್ಟ ಅಕ್ಕ ಕುಂಡ ಇಡಚ ನಿಮ್ಮ ಅಕ್ಕಗ ಹಾಕ ನೀನು ಕಡೆ ಬಂದು ಎಲ್ಲಸ ಆ ಕಡೆ ಕಳ್ಸ
ಅದೆಲ್ಲಬಡ ಆಗ್ತೆ ಆಕಲ್ಲಿ
ಈಗ ಆಲಂಬಲ್ ರೊಕ್ಕ ಎಲ್ಲ
ಮತ್ತೆಾವಾಗ ಆಗ್ತಿ
ಸೆಂಟರ್ ನಂಬರ್ ಈ ಸೆಂಟರ್ ಒಂದ ರೂಪಾಯಿ ಎಲ್ಲ ತುಿ
ಆಯ್ತ್ಲಿ ಆಯ್ತಣ ಆಯ್ತ್ಣ ಈಟ ಬಿಡತ್ನಿ ಯಾಕವರೆಗ ಬಿಡ ವಕ್ ಸರ್ಣ
ಹಾ ಎಾ ಬಡ ಅಡಿಸಲಕ ಬಸ್ ಮಗಾಯನೆ ಹತ ಅವ ಬಂದ್ ನಿ ಬ ಇಟ ಅಡಸೊಂಡ್ ಅವು ಹಂಗ ಬಚ್ಟಕ್ ಐತೆದ ಹಾಕದಲ್ಲ ನೋಡ್ಸಂಟ ಆಯ್ತ ಶ
ಪಂತಿಲ್ಲಾನ ಅರ್ಥ ಮಾಡಡಿಕ
ಹ್ಮ ರಕದ ಪೊಹಚಾಗನ
ಹ ಆಯ್ತ್ ಆಯ್ತ ನೀ ನೀವ ಕೊಡಸ್ತ ಪೋನ
ಹಕೆ
ಹ್ಮ ಅಲ್ಲೇ ಮ ಎಕ್ಸಾ ಬರ್ ಕೊಟ್ಟನ ಅಲ್ಲೇ
ಬೋಸ್ಡ ಮಗನೆ ಏನನು ನ್ ತಗಣ ಅ ಆಪ್ಲಂತ
ಹ್ಮ ಇಲ್ಲೇ
ಹ ಶುರಾಮಗ ಅಷ್ಟು ನಂಬಿ ಗಿಡ ಮಾಡ್ಲ ಅತ್ತ ಚಂದ ಕೈ ಈಗ ಹತ್ತವ್ರ ನೋಡ್ಕೇತಮ್ಮ
ಹತ್ತತಲೇ
ಜಲ್ಲ್ ದುಡದ್ವೇ ನಾ್ ಕೈ ಆತ್ತಲ್ಲ ಅಷ್ಟ ಸಲೀಸ
ಹತ್ತತಾವ ನನ್ ಕೈಯ ಗೊತ್ತದ ಯಾವ ಅಲ್ಪ ನೀ ಕೊಡಸ್ತೇ
ನ್ ಇ ಎಲ್ಲ ನಂಬ ನಂಬ ಅವತ ಆಯಫೋನ್ ಅವ ಕೊಡತ್
ಹೌ ಹ ಕ ಎಲ್ಲಾಯ ಇ ಮತ್ತತ್ ಐಸಾವಿರ ರೂಪಾಯಿ ಬಿಟ್ಟಿ ಕೊಡ್ಸ ಬದಲ್ಕಕೋ ಡ್ ಕೊಡ್ಸ
ಹ ಐದ ಸಾವಿರ ರೂಪಾಯಿ ಬಟ್ಟೆ ತುನನೆ ಕರಂತರ ಬಾರ ಐ್ಾವರ ರೂಪಾಯಿ ಬಟ್ಟೆ
ಹ ಇಡ್ಲ್ಲಪ್ಪನ ಎಡ ಅಸಿ ಕ
ಟೈಮಿಂಗ್
ಇಷ್ಟೇ
ಆಾ
ಭಾದಡ ಮ ಶೇಜ ಪಸತಿಸ
ಹ ಸ
ಹಾ ಬೈರೆದು ನೀ ಮನಷ
ಹಾ
ಬಾರಿ ಪಾಯಂದ
ಹಕ ಅಲೋ ಹಲೋ ಹಲೋ